ಏನೀಲ್ರರಿ ಇಲ್ಲೆ ಸ್ವಲ್ಪ ಭೀಮರಾಯನ ಗುಡಗಿ. ಕೃಷಿ ಮಹಾವಿದ್ಯಾಲಯದಾಗದೀವಿ ನೋಡ್ರಿ. ಇಲ್ಲರಿ ಇಲ್ಲೆ ಅಂದ್ರ ಈಗ ನಾವ್ ಒನ್ಯ ವರ್ಷದ ವಿದ್ಯಾರ್ಥಿರಿ ನಾವು.
ಅಂಗಂದ್ರ ಇನ್ ಬಹಳ ವಜ್ಜಿ ಆದ್ರ ನಿಮ್ದು.
ಹಾ ರೀ ನೂರ ಅರವತಮೂರಬಿತ್ತು ನೋಡ್ರಿ ಮತ್ತ ನಿಮಗ ಏಟ.
ಏ ನಂದ ನಂದ ವಜ್ಜಿ ಪುರ ಇಸಾರಿ.
ಎಂತೇಟ ಓಡದ್ರಿ ಮನುಷ್ಯ ನೀವು ಏ ಯಪ್ಪೋ.
ನಾವು ನಾವು ಮಾನಿಕಾಯಿ ಗಿಡದಾಗೆ ಕುಡ್ತೇವ್ರೀ ಆಗು ನಾವ್ ಮಾನಿಕಾಯಿ ಗಿಡದಾಗ ಕುಂತಾಗ.
ಇತ್ರಿ ಅದ್ರ ಸಲಂದ ಬಂದ್ಯಾ ಇಲ್ಲಾಂದ್ರ ಇದು ನಾನು ಇದು ಹೊಡದ್ ಬರ್ತಿದ್ದೀರಿ ಏನರಾ ತಿಂದು ಬರ್ತಿದೀರಿ ಸ್ವಲ್ಪ.
ಖರೆ ಖರೆ ನಾಪಿ ಈ ನಾತಿಮ್ಮತ್ ಬಿಟ್ಟೇನ್ರೀ ಈಗಲ್ ನೋಡ್ರಿ. ಸ್ವಲ್ಪ ಬಿದ್ದಂತ ತಿಳಿಕೋರಿ ಹಿಂಗ ಕಾಲಿಗ ಪಟ್ಟೆ ಗಿಟ್ಟ ಹಚ್ಕೋದು ಬಿಟ್ಟನರಿ ಬಟ್ಟೆ ಹಚ್ಕೊದು. ಹಂಗೆ ಹೋತೇನ್ರೀ ಸತ್ರ್ ಸತ್ತ ಉಳದರ ಉಳ್ದ.
ಇಲ್ಲರಿ ಸ್ವಲ್ಪ ನಾವು ಹೊಡಿತ್ನ್ಯಾಗ ನಮ್ದು. ಈ ಎರಡನೇ ಕೈಬಿಟ್ಟಿವಿತ್ತಲಾ ಸ್ವಲ್ಪ ಇದಗ ತ್ರಿ.
ಖರೆ ಖರೆ ನಾವು ನಮಗ ರೂಢಿದಾರಿ. ಇಲ್ಲಿ ಹೊಲ್ದಗ ಕೆಲ್ಸ ಮಾಡಿ ಮಾಡಿ ಮಕ್ಕಳ ರೂಡಿದಾರ ನಮಗ ನಮಗ್ ಕುನ ಅದಾರ ಈ. ಅಂದ್ರ ಬಿರಿ ನೀವು ಈಗೀಗ ನೀವು ಸ್ವಲ್ಪ ಕೆಲ್ಸ ಸ್ವಲ್ಪ ಛಲೋ ಮಾಡತ್ತೀರಿ ಮೊದ್ಲಿನ್ಕಿಂತ.
ನಾನು ಬಿಡ್ಬಬೇಕು ಅನಾಕತಿನಿ ಕೆಲ್ಸ ಇದು.
ಏ ಬಿಡ್ಬ್ಯಾಡ್ರಿ ನೀವು ಇದ್ರಳ ಮುಂದಕ ಹೋಗ್ರಿ ನೀಬಾಳ ಮುಂದ ಮುಂದ
ಮಾಡದ್ರಿ.
ಇವ ಇ ಚಲೋದಾರ ನಿಮ್ದು ಎಂಥರ ಭವಿಷ್ಯ ಚಲೋದರಿ
ಇದು ಏನೀಲ್ರಿ ಭವಿಷ್ಯ ಸುಮ್ಮನೆ ಹೆಸರಿಗ ಆಟೆ ಆದ್ರೆ. ನಮ್ಮ ಮನೆಗಯ ಬೈತಾರೀ ಕಂಡಪಟ್ಟಿ ಇಂತ ಕೆಲ್ಸ ಮಾಡಬೆಡ್ ಅಂತಾರೀ.
ಮನೆಗ ಬೈತಾರ ಅಂಬಾದ ಬಿಡ್ತಾರ ಮನೆಗ ಯಾರ್ ಮನೆಗ ಬೈಯಲ್ಲೇಳ್.
ಇವೆನಾ ದ್ರಾಕ್ಷಿ ಪಡದ ಹ್ಮಲ್ರಿ ಆಟ ಹ ಇಲ್ಲ ಇಲ್ರಿ ಇಲ್ರಿ ನೀ ನೀವು ನಾ ಗಡಣ್ಣ ನೀವು ಗಿಡದ ಹಚ್ಚಿಕೋಯ್ದಿರಿ ಅದೇನ್ ಇಲ್ರರಿ ಸಂಬಂದ್ ಇಲ್ರಿ.
ಅದ ಏನ ಆಗಲ್ತಗರಿ ತೋಗರಿಅದು ಆತಿರ್ತವ ಬಟ್ ಆ ಗಿಡ ಚೆಂದ ನೋಡ್ರ ಗಿಡದ ಕಡೆ ಕಲ್
ಸ್ವಲ್ಪ ನಮ್ದು ಸ್ವಲ್ಪ ಡೈರೆಕ್ಟ್ ಹೋಯದ್ರಿ ಹ ಮತ್ತ ನೀವು ನೀವು ನಿಮ್ ನೀವ್ ಗಿಟತನ ನೀವ್ ಗಿಡ ಆಡಸ್ಲಾತ್ತಿದ್ರರಿ ನೀನ್ ನಾ ಗಿಡ ಆಡಸ್ತೇನ್ ರಿ. ಏನ್ ಆಗಲ್ರಿ ಎರಡ ಎ ಟಿಗಿ ಬುಳ್ತಿತನೋಡ್ರಿ ನಾನು.
ಹೌದೇ ಹೌ ಇದಂತರ ನಿಂಬಲ್ಲಿ ನಿಮ ನಿಮ್ಮ ನಿಮ್ದು ಅಣ್ಣ ಡಾಕ್ಟರ ಆನಂತಲ್ ಕರೆ ರಿ
ಅಂದ್ರ ಹಾ ವೈದ್ಯಕೀಯ ಅದಾರಿ ವೈದ್ಯಕೀಯ ವೃತ್ತಿ ಆದ್ರಿ
ಅಂದ್ರ ರೊಕ್ಕ ಮಕ್ಕಳವ್ರ ನಿಮ್ಮ
ಲ್ರಿ ಇವ್
ವ ವೈದ್ಯಕೀಯ ಮಾಡಿರಂದ್ರ ರೊಕ್ಕ ಇರ್ತವ ರೀ ಯಾರ ಬಲ್ಲೆ ಇರ್ಲಿ.
ಮಾಡದ್ ರೊಕ್ಕಿರಲ್ನ್ರಿ ಹಂಗಿರಲ್ರರಿ ಮನ್
ನಿಮ ಕುಂದರ್ಲಿಕ್ಕ ಮನದೇರಿ ಕು ತೊಳ್ರಿ ರಕ್ಕ ಈತ್ ಆಕಡೆ ಕೊತೀರ ಹೇಳು ಬೇಗ ಬೇಗ
ತದ್ರ ಮಿಸ್ದ್ರ ನೋಡ್ರಿ
ಹ ಗಿಡದ ಗಿಡದಾಗೆ ಗಿಡದಾಗೆ ಕೂತಿರಲ್ರಿ ನೀಡದು
ನೀವ್ ಎಲ್ಲದ್ರಿ ಎಪ್ಪೊ ಎಂತಟ ಬಂದ್ರಿ ಮನುಷ್ಯರ ನೀವು
ಯಾವಾಗಲು ಹೆಂಗೇರಿ ಮನುಷ್ಯ ಎಂತ ಟೇ ಬರ್ತಾರ ಒಮ್ಮೆ. ಹ ರೀ ನೀ ನೀ ಗಿಡದ ಕುಂತಿರಲ್ರಿ ಅವ್ ಹೊಡಮ್ಮ ನೀ ಗಿಡ ಗ ಗಿಡ ಬಿಟ್ಟಸಲ್ ಬರ ಬರೀ
ಹೊರಗದೇನನ್ರಿ ಗಿಡ ಬಿಟ್ಟು ಸ್ವಲ್ಪ ಹೊರಗದೇ ನೀವು ಬರ್ಲರಿ ಹೊರ್ಗ ಗಿಡದಾಗ ಅದೇನ್ರೀ ನಾ ಅಂದ್ರೆ ಗಿಡ ಗಿಡ ಬಡ್ಡಿ ಒಂದ್ಸತಿ ಬಂದಿದ್ದರಿ ನೀವು ಮತ್ತ್ ಗಿಡದ ತಿರ ನಾಳೆ ಎಲ್ಲಿ ಕಾಣಲಾನನೋಡ್ರಿ ಮತ್ತ್
ನೀವು ಕಾಣಲಾಗಿ ರಿ ಮನ್ಸರು ಮದ್ ಮದ್ನ ಮಲರಿವೀ
ಹೌದ್ರಿ ನಮ್ಮ ದೈಹಿಕ ಶಿಕ್ಷಣ ಮಾಸ್ತರ್ ಅವ್ರು ಹೇಳ್ತಾರೆ.
ನಿಮ್ಮ ದೈಹಿಕ ಶಿಕ್ಷಣ ಮಾಸ್ರ್ ಭೀ ಚಲೋದರೀಲ ಬ ಬಾಳ ಕೆಲಸ ಮಾಡ್ಸತಾನಅಂತ ರೀ
ಏನ್ ಮಾಡತ್ ಬರೀ ಕೆಲ್ಸಾ ಮಾಡಸ್ತನ ನೀವ ಎಲ್ಲಿ ಹೋದ್ರಿ ಹೊಳಗಿಂದ ಬಂದೆ ನೋಡ್ರಿನಾ
ಹೌದೇನ್ರಿ ಒಳ ಒಳಗ ಕುಂತಿರಿ ಮನಿಹೊಳಗ.
ಮತ್ತ ಅ ಕೈ ಜಾರ್ ಬಂದಿವ್ರಿ ಇ ಒಳಗ್ ಅಚಿಕ್ ಬರ್ರಿ ಅಚಕ್ ಹೊರ ಬರ್ರನೀವು.
ನೀವು ನೀವು ಸ್ವಲ್ಪ ನಿಮ್ದ ಮನಿ ಬಾಕಲ್ ಕುಲ್ಲಾ ಮಾಡ್ಬೇಕಂದ್ರೆ ಗುಣ ಅದ ಯಾಕಂದ್ರೆ
ಸ ಮಾಡಿ ನೋಡ್ರಿ ಬಾಕ್ಲ ಮಾಡಿ ತಗ್ದಿ ನೋಡ್ರಿ
ಹ್ಮ್ ಹ್ಮ್ ಇಲ್ರಿ ನಾ ನಾ ಸಾಕಾದ್ರೆ ನಮಗ ಓಡಾಡಿ ಓಡಾಡಿ ಇದೇ ಹೊಲ್ದಾಗ ಇದೇ ಹೊಲ್ದಾಗ ಕೆಲ್ಸ ನಡಿತವಬರೀ.
ಹಾ, ರೀ ಹೊಲ್ದಗ ಕೆಲ್ಸ ಕಂಡಪಟ್ಟಿರಿ.
ಕಂಡ ಪಟ್ಟಿದ್ರಿ ಕೆಲ್ಸ ಎಷ್ಟ ಕೆಲ್ಸ ನಡೋ ಹನದರಗ ಮಲ್ಲದಗ ತಿಂಡ ಎನ ಇವತ್ತು. ಇವತ್ ಒಂದು ನೀರ್ ಬಿಟ್ಟಿನಿ. ನೀರ್ ಬಿಟ್ಟನಿ ಇವತ್ತು ಹೊಲ್ದಾಗ ದ್ರಾಕ್ಷಿ ಪಡದಾಗ ನೀರ್ ಬಿಟ್ಟಿನಿ ಅವು ಪಳಗಳು. ಮಾಡನಿ ಅಂಗುರ್ ಅಂಗುರುಗಳ ಕಿತ್ತೀನಿ ಅ ಏನ್ ಎಣ್ಣೆ ಹೊಡ್ದೆ ಎಣ್ಣೆ ಹೊಡ್ದನಿ. ಅಂದ್ರೆ ಬಿ ಯಾಪ್ಪ ಏನ್ ರೇಟ್ ಇಲ್ಲ ಏನಿಲ್ಲ ಮಾರ್ಕೆಟ್ನಾಗ.
ಎಲ್ರಿ ಬಿಡ್ರಿ ಅದು ಹೋಗ್ಲಿ ಬಿಡ್ರಿ ಈಗ ಏನಾಯತ ಅಂದ್ರೆ ಸ್ವಲ್ಪ ನಮ್ದು ಇದ ಐತ್ ನೋಡ್ರಿ. ಸಲಕೆ ಸ್ವಲ್ಪ ಬಿತ್ರಿ ಸ್ವಲ್ಪ.
ಸ್ವಲ್ಪ ಸಲಕೆ ಕೈ ಕೊಡ್ತರಿ ಕಾಂಡಪಟ್ಟಿ. ಸರಿಕೆ ಮ್ಯಾಗ ಅಂದ್ರೂ. ಸಲಕಿ ಕೈ ಕೊಡ್ತರಿ ಸಲಕಿ ಮತ್ ಗೂದ್ಲಿ ಅವೆಲ್ಲ.
ಹೊಲ್ಲ ಆತಿ ಇರ್ತವ್ರೀ ಅವಲ್ಲ ಅಲ್ಲಿ ಕೇಳ್ರಿ ನೀ ಎರಡು ಆಮ್ಮೆ ಅಡ್ಡೆರಡು ಮನಿ ಹಾರ ಮನಿ ಮನಿ ಹಾರೋದು ತಡಬೇಡಿರಿ ಅದು. ಒಂದಿಕ್ಕೀ ಒಂದ್ ಸಲ ಹಾರ್ಬೇಕಕ್ ಮಂಚ ಅವು. ಅದು ಬೇಗ ಬೇಗ ಎರಡೆರಡು ಮನಿ ಹಾರ ನಿಂತತ್ ಅಂದೀ. ಇದ ಕಟ್ತ್ರನ್ ಏನೀ ಏನ್ರೀ ಬರ ಅಂತಿರಿ ತಗತಿರಂತತ್ರಿ ಅದ ನೀವೇ ಮಾತಾಡ. ಕಾಣತೀವಿ. ಈಏನ್ ಮ್ಯಾಗಿನ್ ಏನ್ ಬರಂಗಿದಿರ ಮತ್ತ ಇವತ್ತ ಈ ಮೊದ್ಲೇ ಏನು. ನಾವು ಮದ ಬಾಳ ಗಾಬರಿ ಮನಷ್ಯ ಆ ಬಾಳ ಹಂಚ್ತವರೀ ಮಂಷ ಬಾಳ ಗಾಬರಿ. ಮಷ ಇದರ ನಮ್ಮಂಗ ರೀ ಬಾರ ನೀ ನಮ್ಮಂಗ ಮಾತಾಡ್.
ಗಿಡ ಗಿಡ ಹತ್ತಿದ್ರಲ್ರಿ ಮನಷ್ಯ. ಗಿಡದ ಬ್ರೀ ಕಾಲು ಬಿದ್ದ ನನ್ಗ ಗಿಡದಂತ.
ಏ ಅಂದ ಬಿಳಲ್ರಿ ಕಲ್ಲ ಅಂತೂವ್ವ ವಜ್ದಾರಪ್ಪಾ ಈ ನಿಮ್ ನಿಮ್ದಾರ.
ಮತ್ತ ಏನ್ ಇಲ್ರರಿ ವಜ್ಜನ್ ಇಲ್ಲಾ.
ಎಲ್ಲಾ ಪಡದಂಗ ಕೆಲ್ಸ ಮಾಡುದ ಇದ್ರಿ ನಿಮ್ ಕೈ ಕುಂತದೀ ಈಗ.
ಇಲ್ರರಿ ಕೆಲ್ಸ.
ಈಗ ಗಪ್ ಚುಪ್ಪ ಇಟ್ಕಲ್ರಿ.
ಹಾ ಅಲ್ಲ
ಏ ಅಂತಟರಿ ನಿಮ್ಮ ನೀವು ಬಡದಿಲ್ರಿ.
ಬಿಡದದೀ ನೀವ್ ಹೆಂಗ ನೀ ಗಿಡ ಬಲ್ ಅಂತ ಮಾಡತ್ರಿ ಗಿಡದಿಂದ ಮಾಡತ್ರಿ. ಅದು ಇರ್ತಾವಲ್ಲ.
ಓ ಹಿಂಗಂದ್ರ ಹೆಂಗ್ರೀ ಮನುಷ್ಯ್ಯಾ ಬಡದತ್ ನಿಮ್ಗ ಕಪ್ಪೇತ್ ಬಡದಾಗ.
ಸಾಕ್ರಿ ಇದು ಇದದು ಆಡಂಬ್ರಿ ಅದು ಯಾವುಪ್ಪ ಹಣಿ ಹಣಿ ಹಣಿ ಹಣಿ ಆಡಂಬ್ರಿ.
ಹಣಿಣಿನ ಮಾಡ್ರಿ ಹಣಿ ಮಾಡ್ರಿ ನೀವು ಹಣಿ ಹಣಿಮೆ ಹಣಿಗೇ ವಿಭೂತಿ ಹಚ್ಚಿಕೊಂಡು ಓಡಾಡ್ತಿನಿ ನಾವಿ ಊರು ತುಂಬ ಈಗ.
ಕರೆ ಖರೆ ನೋಡ್ರಿ ಮನ್ಷ್ಯವು ಅಡಿಗ್ ಇಪ್ಪತ್ತಚ್ಚ ಹತ್ತರ ಅಂದಂಗಾಯತ್ರಿ.
ಹ್ಮ್
ಇವರು ಚಂದ್ರು ಅವ್ರು ಸ್ವಲ್ಪ.
ನೀ ಈ ಕಡ ಬರಿ ಇಕಡ ಬರಿ ಇಕಡ ಬರಿ ಇ ಕಡ ಬರಿ ನೀ ಅದ್ದಿ ಸ್ವಲ್ಪ ಈ ನಾ ನಾ ಕುಂತಿ ಜ ಜಾಗಕ್ಕ ಆಕಡ ಹೊರ್ ನೀವು ಅವರ್ ಸು ಚಂದ ಇಲ್ರಿ ಮನಸೇರ್ ಅವನ್ ನಿಮುಗ್ ಕುನನೆ ಅದಲ ಅವ್ರ ಬಗ್ಗೆ ಮೊದ್ಲೇ ಕ ಮೊದ್ಲೇ ಕತ್ಲಕ್ಕ. ಕಣ್ಣ್ ಕಾಣನ್ರಿ ಅದಕ್ಕ.
ಹೌದೆನು ಕೆಟ್ ಆದ್ರಿ ಈ ಹುಡುಗುರು ಹ್ಮ್ ಮಧ್ಯಾಹ್ನ ಏನೈಐತ್ರಿ. ಚ ಚ ಚಾರ್ಜ ಈಗ್ ಹೋಗ್ ಇದ ಹಚ್ಚಲೇ ಇದ ಮೊಬೈಲ್ ಸ್ವಲ್ಪ್ ಚಾರ್ಜ ಇಲ್ಲ ಅತ್ ಅಂದಿನ್ರಿ. ಯ ಆಗಲ್ಲ ಅತ್ ಅಂದರಿ.
ಏ ಮನಷ್ಯ ಹಂಗೆ ಹನ ರಿ ಸ್ವಲ್ಪ್ ಸೈಕ್ ಹನಾರಿ ಮನಷ್ಯ.
ಅದಿಕ್ಕೆ ಸುಮ್ ಬಿಟ್ ಬಿಟ್. ಅಟ್ಟೇರಿ ಅವ್ನು ಕೂಡ ಮಾತಾಡ್ಸುದ ಅವನುಬಿ ಕಮ್ ಏನರ ಕಾಡದು ಬ್ಯಾಡ ಏನು ಬ್ಯಾಡ ಯಾರತ್ರ ಗೊತ್ತಿಲ್ಲ ಆತ್ ಗಪ್ಪಾಗಿ ಬಿಟ್ಟ ಬಿಟ್ಟೇರಿ. ಆಯ್ತ ತೋ ಹಚ್ಚಲ ಬಿಟ್ ಬಿಡು ಆತ್ ಅಂದೇರಿ ಮತ್ತೇನ್ ಮಾಡೊದ್ರಿ.
ಅಟ್ಟೆ ಅನ್ಬೇಕ್ರೆ ಹೆಚ್ಗಿ ಮಾತಾಡದಿಲ್ಲ ಯಾರಿಗೂ.
ಏ ಹಚ್ಚೋಪ್ಪ ಸ್ವಲ್ಪ ಹಚ್ ಅತ್ ಹೋಗ. ಸ್ವಲ್ಪ ಇಲ್ಲೇ ನೀವು ಊ ಹೊಸೋ ಆಗಿತ್ರಿ ಕಂಡಪಟ್ಟಿ ಮಧ್ಯಾಹ್ನ.
ಹ ಹಾ ಹೌದ ಹೌದ ಹ್ಮ್ ಹ್ಮ್ ಹ್ಮ್ ಹ್ಮ ಅದಾ ಅಂತೀರತಾರೆ ನೀ ತಲ್ಯಾಗ್ ಹಾಕೋಬ್ಯಾಡ್ರ ಅಲ್ಲ ಅಂದ್ರ ನೀವು ಖರೆ ಅಂದ್ರ. ನಿಮ್ ನಿಮ್ ಕೆಲ್ಸ ನಿಮ ಕೆಲ್ಸಗೊಳ ಬ್ಯಾರೆದೋರಿಗ್.
ಅದೆ ಆಕ್ತದ್ರಿ ಇದು.
ಹಾ ಆಯ್ತಾಯ್ತ್ ಅದೇ ನಿಮ್ ಕೆಲ್ಸಗೊಳ ಬ್ಯಾರೆದೊರಿಗ್ ಹೇಳದ ಕಮ್ಮ್ ಮಾಡ್ರಿ ನಿ ಯಾರ್ ಮಾತ್.
ಏ ಕೆಲ್ಸ ಅಲ್ರಿ ಸ್ವಲ್ಪ ಇಲ್ಲಿ ಹೊಸು ಆಗ್ಯದ. ತ ನಾ ನಾನೆ ನಾ ಯಾರಿಗೊ ಅಂದಿಲ್ರಿ ಇಟ್ ದಿನ ಆಯತ್ರಿ. ಒಟ್ಟ ಯಾರಿಗೂ ಇದು ಚಾರ್ಜ್ ಹಚ್ಚು ಮೊಬೈಲ್ ಏನ ಜೀರೋ ಇದ್ರ ಜೀರೋ ಆತ್ ಜೀರೋ ಆಯ್.
ಮನ್ಷತ್ವ ಇಲ್ರಿ ಇಲ್ ಮಂದೀಬಲ್ಲಿ ಹೇಳ್ಕೊತಕುತ್ರ ಹೆಂಗ್ರಿ.
ಹ ಸಪ್
ಬಾರ್ ಗಿನಿಗ್
ಕಡೆ ನೆಕ್ಸ್ಟ್ ಶಿಕ್ಷಣ ಶಿಕ್ಷಕನ ಶಿಕ್ಷಕರದು ಕೊಠಡಿ ಆದ ಹೋಗ್ಬೇಕು ಶಿಕ್ಷಕನ ಬಲ್ಯಂತ್. ತ ನಾವ್ ಇದು.
ಇದು ನೀವು ಈಗ ಅವ್ರು ಈಗ್ ಅವರ್ ಮಾನ್ಸ್ಯಾತ್. ತೊಮಲಿ ಯಾರಿಗೂ ಇಲ್ರಿ ಸದ್ಯಕ.
ಓ ನಾವ ಅವ್ರದೇನಕ್ಕೆ ಮತ್ತ ಕೆಲ್ಸ ಮಾಡಲ್ಲ ಏನ್ರು. ಹ್ಮ್ ಬರಿ ಇಟ್ಟೆ ವಯ್ಯಪ್ಪಾ ಅಂತ ವಯದ್ ಹಚ್ಚತ್ತ ಅಂದ್ರ ಏ ಆಗುದಿಲ್ಲಾ ನಮ್ಯಗ ಓದುಲ್ಲತ್ರಿ.
ನಿಮ್ ನಿಮ್ಗ ಏನ್ ಹೇಳಿನ್ನಾರಿ ನಾ ಒಳ್ಳೆ ಒಳ್ಳವರಿಗಿ
ವಲ್ ಅದೇ ಒಳ್ಳೆವ್ರಗಿ ಕಾಲಿಲ್ರಿ ಬರಿ ಒಯ್ಯದಪ್ಪ ಮ್ಯಾಗ ಒಯ್ದ್ ಹಚ್ಚತ್ ಅಂದ್ರ ಇಲ್ಲತ್ರಿ.
ಹ್ಮ ವ ಅವಗೆ ಹೇಳಿನಾ ಒಳ್ಳೆರಿಗ್ ಕಾಲಿಲ್ಲ ಬ್ಯಾಡ ನಮ್ನ ನಾವ್ ಇರಾಮಿ. ಕೆಟ್ಟದ್ದೊರ ಸಂಘಟ ಕೆಟ್ಟದೆ ಮಾಡಮಿ
ಇವ್ರು ಬಾಳ ಇದು ಅದಾನ್ರಿ ಕಟಕಾನ್ರಿ. ಯಾರಿಲ್ಲ.
ಅವ್ರ ಅವ್ರಬಿ ಹೆಂಗೇರೀ ಮಂಚೂರು ರಿ
ಅದೇರಿ ದೇವ್ರ ದೇವ್ರ ದೇವರು ಸ್ವಲ್ಪ ಕೆಟ್ಟದೋರಿಗ್ ಬಾಳ ಇದು ಮಾಡ್ತನ್ರಿ.
ದೇವ್ರಬಿ ಹಂಗೆ ಹನರಿ ಏ ಇದೆಲ್ರಿ ಅ ಈ ಕಡಿ ಪಟ್ರಿ ಹೊಡ್ಕೋತೆ ಪಟ್ಟ ಅಂತ ಕಲ್ ತೊಂಡ ಹೊಡಿತಿರಪ್ಪ ನೀವ್ ಬಿ.
ಕತ್ ಬಿತ್ ಕೂತ್ ಬಿತ್ ನೋಡ್ರಿ ಮಗ ಕೂತಿನಿ ಆತ
ಹ ನೀವ ಮಾಡ ಭಾರಿ ಡೇಂಜರ್
ಏನಲ್ರಿ ಸುಮ್ ಸು್ ಪಟ್ಟಿ ಹೊಡಿ ಆತ್ರ್ರ ನೀವು ಬಂದ್ರಿ ನೀವು ಸಿಗದ್ರೀ ನನ್ ನನ್ ಕಳಗರ್ೀ
ಅ ಬಿ ಖರತೋಗ್ಬಿಡ್ರಿ
ನೋಡ್ರಿ ಹುಡುಗರು ಕೆಟ ಹುಚ್ಚುಚ್ಚಾವ.
ಬಾಳ ಹುಚ್ಚಾದರಿ ಬಾಳ ಬಾಳ ಹೌ ಅವಾಜ ಎಲ್ಲಾ ಹೊಂಟದ್ರಿ ಬಾಳ್ ಹಿಂದ ಈಗ ಅದಕ್ಕೆ ನಾವ್ ಅಂದ್ರೆ ಈಗ ಇದ ಆಗದು ಸ್ವಲ್ಪ ಕಡ ಹೋಗೋ ತಳಿಗೆ ಹೋಗಮೆನು.
ಕಾಬಾರಿ ಇರ್ಲಿ ಇಲ್ಲೇ ಏನ್ ಆಗಲ್ರಿ ಏನ ಆಗಲ್ಲ್ರಿ ಅಮೆಿನ ಅವರಿ ಕೆಟ್ಟ ಹುಚ್ಚುಚ್ಚಾವ್ರಿ ಹುಡುಗುರು ಕೆಸ ಬಾಳ ಹುಸು ಈಗ ತಳಗ ಹೋದ್ರು ಅಲ್ಲಿ ಹಾಗಲ್ರಿ ಕೆಲ್ಸವು. ಅಂದ್ರ ನಮ್ದು
ಕ್ರಿ ಹೆ್ಯಾಂಗಗೆ ಯತ್ಂತ ಕ್ರಿ ನೀವು ನಿಮ ನಿಮ್ಮ ನಿಮ್ ಮನ್ಯಾಗ ನೀವ ಕೂಡ್ರಿ ನ ಆ ಕಡೆ ನಮ್ಮ ಗುಂಡಣ್ಣ್ರ ಮನೆಗೆ ಕುಂತು ಬಿಡ್ತೇನಿ.
ಬ್ರ ಆಯ್ತು
ಬರ್ಬದ
ಬರಬರ
ಮುಗಿತು ಕೆಲ್ಸ ಮುಗೀತ್ರಿ ನಮ್
ಏನ್ರಿ ಇದು ಮಿ ಪೂರ ಮಿನೇಡದೇನ್ೀ ಮನೆಿಾಗೇ ಒಡದೇನ್ೀ ಪೂರ
ಈವ ಮ್ಯಗತ್ ಬರ್ಬೇಡ್ರಿ
ಇಲ್ ತೋಗರಿ ಬಲ್ರಿ ನಂಗೆ ಎಂಪ್ ನೀವ ಅವಗವಗ ನೆನಪು ಮಾಡ್ತೀರಿನಮ್ಗ.
ಚಂದ್ರಶ್ ಶೇಖರ್ ಅಂತ ನೋಡ್ರಿ ಹೆಂಗ್ತ